ಹಲೋ ಅಲೋ ಅಲೋ ಅಲೋ
ಹಲೋ
ಹಲೋ ಕೇಳತ್್ರಿ
ಹ
ಹಲೋ
ಹಲೋ
ಹ ಅಲೋ ಹಲೋ ಹಲೋ ಹಲೋ ಹಲೋ
ಹಲೋ
ಹಲೋ
ಹಲೋ
ಅಲೋ ಹಾ ಕೇಳದ್ರ ನೀವ್ರೀ
ಹಾ ನಾ ಕೇಳ ಕುೂತ್ಕೇಳ್ ಕೂತ್ರಿ ಎನ್ಡ್ ಸಮಾಚಾರ
ಏನಲ್ ನೋಡ್ರಿ ಅರಾಮ ಆರಾಮ ಅಲ್ರಿ
ಹಾ ಆರಾಮ್ ನೋಡ್ರಿ ನೀವ್ ಆರಾಮಿದ್ರಿ ಇಂದ ಇಲ್ಲೇ ಸುಮ್ ಆರಾಮ್ ಕಂಪನಗ ಆದ್ರೆ ಹವಾಗದ ಆಯ್ತ್ ಸಂಜೆಕ್ ಬರತ್
ಹ ಹಾ ಎರಡು ಕೊಡ್ತಾರ ರೀ ಪೇಮೆಂಟ್
ಪೇಮೆಂಟ್ ಅಂದ್ರೆ ಹದ್ನೆಂಟು ಹದನೈದು ಕೊಡ್ತಾರೀ
ಅಜ್ಜಂಟದ
ಹಾ ರೀ
ಅದೇ ನಾವವುನ್ ಬರ
ನೋಡ್ರಿ ಬ ಬರ್ರ ಅದಲ್ಲ
ಹೊರ್ಗೆ ಎ ಮಾಡ್ತೀರಿ
ಆದ್ ನೋಡ್ರಿ ಬರ ಮನರಾದ್ರಿ ಬಾಮಜಿ ಮಾಲಕನ ಕೇಳ್ತಾರೀ ಕರ್ಕಂಬರಿ ಬಾ ಯಾರ ನಿಮ್ ದೋಸ್ರು್ರಂತ ಯಾರ ಹೇಳ ಇಲ್ಲ ನಿಮ್ ಮತ್ ನ ಮಾಲ್ಕ್ನ ಇ ಓನರ್ಗೆ ಕೇಳ್ತೇನರಿ ಕ ನಿಮ್ಗೆ ಹಳ್ತ್ತೇನ್
ಎಲ್ಲಾ ನೀವ್ ಹೊರಕ್ ಏನ್ ಮಾಡ್ತೇವೆ
ನ್ರಿ ಎಷ್ಟ ಹಗೋರ ಆದ್ರಿ ಕೆಲ್ಸ ಎಲ್ಲ
ಇಲ್ಲಾ ಗುರಾಗ ಬಿಡ್ರಿ ಬೆಂಗ್ಳೂರ್ಕಗುರೀ ಯಾಕತ್ ಮೈಬ್ಯಾನ್ ಆಗಲ್ರರಿ ನೀ ನೀವ್ ಮಾಡದ ಏನ್ ಮಾಡ್ತೀರಿ ಕೆಲ್ಸ
ನಾವು ಇ ಬಿಕ್ಸ್ ಬಿಕ್ ಸಿಟ್ರೀ ಬಾಕ್ಸರ್ಲ್ಲ ಬಿಕ್ಸ್ ಇ
ಹಾ
ಇದ್ದೀರಿ ಬಿಸ್ಕಿಟ್ ಅವು ಬಾಕ್ಸ್ ಇರ್ತಾವಲ್ ಬಾಕ್ಸ್ ಅದು ಗಾಡಿ ಇರ್ತ ಹತ್ರ ಗಾಡಿಯಾಗ ಲೋಡ್ ಮಾಡ್ಬೇಕ್ರ ಆಟ ಒಂದು ಅದು ಇದು ಊಟ ನಾ ಒಂದ ಅವ್ರದ್ರೀ ನಮ್ದ್ ಆ ಟಮ್ ನಮ್ದ್ರೀ ಮುಂಜೆಲಿಂ ಜಲಿ ಅವ್ರದ ರೀ ಮಧ್ಯಾಹ್ನಕ್ಕ ಮಧ್ಯಾಹ್ನಕ್ಕ ಸಂಜೆಕ್ ನಮಗ್ರಿ
ಹೌದ್ರೆ
ಏ ಅದ್ ಇದಿಲ್ಲ್ರಿ ಹಾಲ್ ಬ್ಲಾಕ್ ನೋಡಿಲ್ರರಿ ಹಾಲ್ ಬ್ಲಾಕ್ ಅಲ್ ಬ್ಲಾಗ್ ದಿದಿರ್ತ್ ನೀ ಮ ಮಷೀನ್ ಆ ಮಷೀನ್ಗ ಹೆಂಗ ತೊಗಂದ್ ಹೋಗತರಿ. ಆ ತರ ಆ ಗಾಡಿ ಇರ್ತ್ರಿದ್ರಿ ಗಾಡಿ ತೊಗಂದ ಹೋಗಬೇಕ್ರಿ ಅದು ಏರ್ಸಿ ಅದು ಗಾಡಿ ದೊಬ್ಬಿಕಾಂತ ಹೋಗಿ ಮ್ಯಾಲ ಇದ್ರಾಗ ಲಿಫ್ಟ್ ಮಾಡ್ಬೇಕುಡುಗ
ಹಾ ಹಾ ಇಲ್ಲರಿ ರೂಮ್ ಗೇಮು ಎಲ್ಲಾ ನಿಮ್ ಕಡೆಗನ್ರರಿ
ರೂಮ್ಮ್ಮ ರೂಮ್ ಎಲ್ಲ ಅವ ನೋಡ್ರಿ ಸ್ವಲ್ಪ ಪೇಮೆಂಟ್ ಕಮ ಕಡಿಮೆ ಆದ್ರಿ ಪ ರೂಮ್ ಅಂದ್ರ
ಹ್ಮ
ಹಾ ಆಯ್ತಾ ನ ತಲೆ ಆದ್ರಿ ಮತ್ತ ಅ ಏನೊಂದು ಇನ್ನೊ್ರೆ ಅದು ಕಂ ಇನ್ನಂದಾದ್ರಿ ಮತ್ತತ್ ನೀವನ್ ಬರ್ತಿರ ಅಂದ್ರನಾನ್ ಅಲ್ಲಿ ಬಿಟ್ಟ ಬರ್ತೀನ್ ಎಲ್ಲ. ರೂಮ್ ಊಟ ಆಗಿ ಅವ್ರು ಕಡಿಗೆರಿ ಎಲ್ಲಟ್ಟ.
ಹಾ
ಬರೆಯವಾ ಎಲೆಕ್ಟ್ರಾನಿಕ್ ಅಲ್ಲಿ ಅಲ್ಲಿ ನನ್ ಫಸ್ಟ್ ಗೆ ಹದ್ನೇಳೆ ಹೇಳ್ತಿದ್ರಿ ಅಲ್ಲಿ ಬರೆ ಲೈಟ್ ಫಿಟ್ಟಿಂಗ್ ಮಾಡದಾದ್ರೀ ಆಟೆ. -ವಯರ್- ವಯರ್ ಜೋಡ್ಸದ್ರಿ ಮತ್ತ ಪ್ಯಾಕ್ ಮಾಡದು. ಅದಾದ್ರಿ ಬರೆ ಅಲ್ಲಿ ಅದನ್ ಈಸಿ ಆದ ನೋಡ್ರಿ ಸ್ವಲ್ಪ್ ಲೈಟಿಂಗದಾಗ ಸ್ವಲ್ಪ ಪ್ರಾಬ್ಲಮ್ಆದನೋಡ್ರಿ, ಬಾಳ ನೋಡಿ ಮಾಡ್ಬೇಕ್ರಿ ಅಲ್ಲಿ ಕೆಲ್ಸ ಮಾಡಾಂಗಿತ್ತೀದ್ರ.
ಯಾಕಂದ್ರ ಲೈಟ್ನ ಕೆಲ್ಸ ಇರ್ತವಲ್ರಿ ಅವು
ಹಾ, ರಿ
ಅದ್ರ ಸಲಗವು ಅದಿಕ ಶಾರ್ಟ
ಹೌದ್ರಿ -ಹೌದ್ರಿ ಅದೇನ್ ನೋಡಿ ಮಾಡ್ಬೇಕ. ನೋಡ್ರಿ ಮೇನ್ ಪೇಮೆಂಟ್ ಎಲ್ಲ ಆದ್ರಿ ಈಗ ಮುಂಜೆಲಿ ನಾಷ್ಟ ರೀ ನಿಮ್ಗೆ ಯವ್ ಅವ್ಲ್ ಕ್ಕಿ ಅಂದ್ರ ಅವ್ಲಕ್ಕಿ ಏನತ್ರಿ ಅದೆ ಎಲ್ಲ ಕೊಡ್ತಾರ. ಅಷ್ಟ ಬೆಳಗೆಚಾ ರಿ ಮತ್, ಮಧ್ಯಾಹ್ನಕ್ಕ ಊಟ ರೀ ಮತ್ತ್ ಸಂಜೆಕಿನ ಊಟಾನೇ ರಿ ಆರಾಮ ಆದ್ರಿ ಕೆಲ್ಸಾ. ಅಲ್ಲಿನ ಆದ್ರ ಸ್ವಲ್ಪ ಅಲ್ಲಿ ನೋಡಿ ಮಾಡ್ಬೇಕ್ ನೋಡ್ರಿ ಕೆಲ್ಸ ಅಷ್ಟೇ ಮತ್ತೇ ಏನಲ್ರಿ‌
ಅದೇ ಶ್ಟ ಅ ಬರ್ದ ಮಾಡ
ಅದೇ ರೀ ಹ್ಮ್ ರೀ ಎಲ್ಲ ಚಲೋ ಅದ್ರೀ ನೋಡ್ರಿ ನೀವು. ಹತ್ರ ಅಂದ್ರ ನಾನು ಈ ಕಡೆ ಬಿಟ್ಟು ಬರ್ತೇನ್ರಿ.
ಹಾ, ರಿ
ಹ ನೀವ್ ಬರ್ತ್ನಂದ್ರ ನಾನ ಈ ಕಡೆ ಬಿಟ್ಟು ಆಕಡೆ ಹೋಗ್ಬ ಬಿಡಂಬ್ರ ಇಬ್ಬರು.
ಹಂಗಂದ್ರಾ!
ಹಾ, ರಿ -
ಅಂದ್ರ ಬರ್ತನಿ ತೋಗರಿ ನಾನ್ ಬರ್ತಿನಿ ತೋಗರಿ ನಾನು.
ಅದೇ ಹೇಳಿ ಬುಡ್ರಿ ನಾನ್ ನಮ್ ಮಾಲಕ್ ನೀಗೆ ಹೇಳ್ತಿನಿ. ಹೇಳಿ ನಾನ್ ಬಿಡ್ತೇನ್ರಿ ಬ್ಯಾರೆ ಕಡಿ ಕೊಡ್ತಾರಪ್ಪಾ ಹಂಗ ಹಿಂಗ ಅಂತ ಹೇಳ್ತನ್ರಿ, ನೋಡಣ ಬಿಟ್ಟ ಬುಟಬಿಡ್ತೀನಿ. ಆಕಡೆ ಏನ್ ಅದ್ರಾಗ ಪಗಾರನ ಕಡಿಮೆ ಆದ್ರಿ
ಹಾ, ಆಈದನ್ ಪಗರ್ ಕಮ್ಮಿ ಅನ್ಸತ್ರಿ ಸ್ವಲ್ಪು.
ಹಾ, ರೀ- ಹೌದ್ರಿ ಕಡಿಮೆ ಆದ ರಿ ಮತ್ತ ಎರಡ್ ಸಾವಿರ ಹೆಚ್ಚಗ ಆದ್ರಿ ಮತ್ತ ಊಟ ಗಿಟ ಎಲ್ಲಾ ಬರೂಮ್ ಗಿಮ್ ಎಲ್ಲಾ ಅವರದೆ ರಿ.
ಹ್ಮ, ಪಾಡ್ ನೋಡ್ರಿ ಮತ್ತ, ಇ ಕಡೆ ಗ್ಯಾಂಗ್ ನ ಗ್ಯಾಂಗ್ ನೋಡ್ರಿಅಲ್ರಿ ಗ್ಯಾಂಗ್ ಚತ್ತಾಕ್ಕೊರ ಇರ್ತವ್ ನೋಡ್ರಿ., ದೊಡ್ಡ- ದೊಡ್ಡವು. ಇದ್ ದಿನಕ್ಕ ಹನ್ನೆರಡುನೂರ್ ಕೊಡ್ತಾರ ಅಂತ ನೋಡ್ರಿ,
ದಿನಕ ಹನ್ನೇರಡ್ನೂರಿ!,
ದಿನಕ್ಕೆ ಹನ್ನೆಡ್ನೂರು
ನೋಡ್ರಿ ಒಟ್ಟ ಮುಂಜೆಯಲ್ಲಿ ಹ ಹತ್ತಕಹೋದರುಸಂಜೆ ಐದಕ್, ಆರಕ್ ಹಂಗ ಬರ್ಬೇಕ್ ನೋಡ್ರಿ,
ಮುಂಜೇಲ
ಹ, ಐದ ಆರಕ್ ಬರ್ಬೇಕ ನೋಡ್ರಿ. ಅದ ಆರು ನೂರ ಹನ್ನೆರಡ್ನೊರ ಆದ್ ನೋಡ್ರಿ ಪೇಮೆಂಟ್ ಎಲ್ಲಾ ಊಟ ಗಿಟೇಲ್ಲ ಅವ್ರದ್ದೇರಿ. - ಒಂದ್ ಜೋಪಡಿಹಾಕಿ ಕೊಡ್ತಾರೆ ಅವ್ರು ಜೋಪಡಿರಿ. ರೂಮ್ ಸಿಗಲ್ರಿ ಜೋಪ್ಡಿ. ಹ್, ಜೋಪ್ಡಿ ಆಕಿ ಕೊಡ್ತಾರ ನೋಡ್ರಿ ಅದರಾಗ ಇರ್ಬೇಕ್ ನೋಡ್ರಿ ನಾವ್ ಎಲ್ಲಾರ.
ಎಲ್ಲಾರಿೀಯ ಯಾರ್ ಲೈಟ್ ಫಿಟಿಂಗ್ ಎಂದ ಅಲ್ರಿ
ಹಾ, ಲೈಟ್ ಪಿಟ್ಟಿಂಗ್ ಹಾ, ರಿ ಅದೇ ಕೇಳ್ತ್ತೋರಿ ಎಲ್ಲ ಅವ್ರೆಲ್ಲಾ ಹೇಳಿದ್ರೀ ನಾ್ ಮೊದಲ್ ಫಸ್ಟ್ಗೆ ಅಲ್ಲಿ ಹೋಗ್ದ ಹೋದ್ದ್ರ ಬಾ ಬಾಪಿ ಎಲ್ಲಾ ನಾ ಹೇಳ್ತನಿ ಇದು ಎಲ್ಲ ನಿಮ ತೋರ್ಸಿ ನಮಗನ್ ಬರಲರಿ ಏನ ಏನಾದ್ರ ಅವ್ರ ತೋಸ್ ಕೊಡತ್ ನಂತರ ರೀ
ಇಲ್ಲ ಈ ರೂಮ್ಮ ರೂಮ್ ಬಿಟ್ಟು ದೂರ ಅದ ಅಲ್ಲಿ ಒಂದ ತೋಲೆ ಅದ ಕಂಪನಿ ರೂಮ್
ಹ ಎಲ್ಲಾರಿೀ ಕಂಪ್ನಿ ಈಗ ದೊಡ್ಡ ದೊಡ್ಡದು ಒಂದು ಗೋದಾಮ ಇದ್ದಂಗ ಆದ್ರಿ ಸೈಡ್ ಒಂದ್ ನಾಕೈದು ರೂಮ್ ಅವ್ರಿ ಅಕಡಿ ಇಕ್ಕಡಿ
ಹ್ಮ್ ಹ್ಮ್
ಒಂದೇ ಹೊರಗ ಮಾಡದ ಇರ್ತ್ರಿ ಅದು
ಎ ಸಿ ಗಿ ಸಿ ಫ್ಯಾನ್ ಎಲ್ಲಾ ನೀರಿನ ಬಿಲ್ ನೀರಿ ಕರೆಂಟ್ ಬಲ್ ನೀರಿನ ಬಿಲ್ ಅವೆಲ್ಲ ಅವರಕಡಿಗೆ
ಅವ್ರ ಕಡೆಗೆ ರೀ ಎಲ್ಲ ಅವ್ರ ಕಡೆಗೆ ಪೂರ ಒಟ್ಟ ನಾವ್ ರೂಮ್ ಚಂದ ಇಟ್ಕಬೇಕು ನೋಡ್ರಿ ಗಲೀಜ್ ಮಾಡಬರಧ್ರಿ ಅಲ್ಲ ಯ ಆದ್ರೆ ಬೆಡ್ ಬೆಡ್ನಾವ್ರಿ ಎಲ್ಲಿ ಬೆಡ್ಡನ ನೋಡವ್ರಿ ಎಲ್ಲಾಟ್ಟ ನೋಡವ್ರಿ ಬೆಡ್ ಗಿಡ್ ಏಲ್ಲಟ್ಟ ಅವ ಮಸ್ತ್ ಅದರಿ ಅದ್ರಾಗ ನೀವು ಇದನ್ ಮಾಡಂದ್ರ ಮಾಡ್ಬೋದ್ ನೋಡ್ರಿ ಅದು ಇದು ಓಟಿ ಅಂತಾರ ನೋಡ್ರಿ ಓಟಿ
ಒ ಟಿ ಆ ರೀ ಆ ಪಾರ್ಸೆಲ್ ಕೊಟ್ಟು ಬರದ್ರಿ
ಹ ಅದನ್ ಮಾಡ್ಬೋದ್ರಿ ಮತ್ತ ತಾಸಿಗನ್ ಮಾಡ್ಬೋದ್ ನೋಡ್ರಿ ತಾ ತಾಸಗಿ ನೂರುಿ ಇದು ನೂರ ಇಪ್ಪತ್ತು ರೂಪಾಯಿ ಅತ್ರ ಅದು
ಅವರು
ಎ್ರ ರೀ ಕೆಲ್ಸ ಮಾಡದ ಎಕ್ಸ್ಟ್ರಾ ನೂರ ಇಪ್ಪತ್ತು ರೂಪಾಯಿ ಆದ್ರಿ ಆರಾಮ್ ಮಾಡ್ಬೋದ್ರಿ ಅದನ್ನ ಬಾಳ ಬಾಳ ಇನ್ನು ಏನ್ ಅಗಲ್ರಿ ಅದ್ರಾಗ ಮತ್ತ ಸೀಟ್ಗೆ ಇದ ಇದನ್ನು ಕೊಡ್ತಾರೆ ಅವ್ರ ಸ್ಕೂಟಿ
ಅವ್ರ ರೀ ಕಂಪನರ
ಹ ಕಂಪನಿಯೇರ್ ನಮ್ಗೆ ಏನ ಬೇಕಾಯತ ಅದಂದ್ರೆ ಅವ್ರು ಕೊಡ್ತ ಆದ್ರೆ ಎಲ್ಲ ಎಲೆಕ್ಟ್ರಿಷಿಯನ್
ಬಾಳ ಡೇಂಜರ್ ರೀ ಅದು
ಅೌದ್ರೀ ಅದ್ ನೋಡಿ ಮಾಡ್ಬಕ್ ನೋಡ್ರಿ ಕೆಲ್ಸ ಈಗ್ರೀ ಅ ಇದು ಬೆಲ್ಲ ಚಾದು ಅವು ಬೋರ್ಡ್ ಹೆಂಗ ಇರ್ತಾವ್ರಿ
ಕ್ವಟರ್ ಗಿಡ್ರ ಕುೂಡು ಎಲ್ಡನ ಗ್ರೌಂಡ್ ನಾಗ ಕುಂತು ಅವರು ಆರ್ಡರ್ ಮಾಡ ನಾವು ಕೊಟ್ಟು ಬರ್ಬೇಕು ಅವ್ರರು ಏನೇನ್ ಅನ್ಬೇಕು ನಾವು ಅವರು ಮಲ್ರ್ ಮಾಡಬೇಕ
ಓ ಅದ ಅದು ಮಾಡಬಾರ್ದ್ ನೋಡ್ರಿ
ಹು ರಿ ಇಲ್ಲಿ ಶಾವಣ ಅಂತನ್ರಿ
ಹಾ ಹೌದ್ರೀ ಹಾ ರೀ
ಅತ್ತಾ ಅದೇ ಮಾಡ್ತನ್
ಹಾ ರೀ ಹೌದ್ರೀ ಹಾನ್ ರೀ
ಗ್ರೌಂಡ
ಒಂದ್ ಸ್ಲ ಹೌದ್ರ ಏನ್ ಮಾಡ್ಯಾರತ್ರಿ ಏನೆಲ್ಲಾಣ ಏನೇನ ಅಂದು ಬಂದು ಬಚಾವ್ ಬೆಂಗ್ಳೂರ್ಂಗಂದ್ರ ಬೆಂಗಳೋರ್ ಹೋದ್ ಬಾಳ ನಾಳೆ ಇರಾನ್ರೀ ಬಾಳ ಡೇಂಜರ್ ಆದ್ರೆ ಇಲ್ಲಿ ಸ್ವಲ್ಪ ಅಂತಳ್ರಿ ಬರಿೀ ಎಡ್ಡೆ ನೂರು ರೂಪಾಯಿ ಕುಡತಾರಂತರಿ ಜೂ ಎಡ್ಡನೂರ ರೀ ಬರ
ಆ ಬರೀ ಎರಡ್ ನೂರು ರೂಪಾಯಕ್ ಒಂದ್ ಪಾಕಟ್ ಗಂಜ ಕೊಟ್ಟು ತಂದು ಹೊಡದ್ ಬಿಿಡ್
ಅ ಬಾಳ ಹೈರಾಣಾರಿ ಅ ಬೆಂಗ್ಳೂರ್ ಅಂತಿರಲ್ರಿ ಸುಮ್ನೆ ಎಲ್ರಿ ಅದು ಬರ ರೊಕ್ಕ ಅಂತರಿ ರೊಕ್ಕ ಅಂದ್ರ ಅಲ್ಲಿ ಇರೋರಿ ಗೊತ್ರಿ ನಾವೆಲ್ಲಾ ಅಂಜೀರಿ ದವನರು ಚಲೋ ಅದ ಅದ್ರಾಗ ಕಂಪ್ನಿಯಾಗ ಅದೆಲ್ಲ ಚಲೋ ಅದ ತ ಅ ಒಂದೊಂತಲ್ಲಿ ಊಟ
ಅದು ಅದು ಅದು ಅದು ಮಾಡಬಾರಡ್ದ ನೋಡ್ರಿ
ಯಾವದ್ರೆ
ಅದು ಆರ್ಡರ್ ಕೊಟ್ಟ ಬರ ಅದು
ಓಟ್ಟಿರಿಿ
ಹ್ಮ್
ಅದು ಮಾಡಬಾರ್ದ್ರಿ ಕಖರಿ ಅಂದ್ರ ಅಲ್ರಿ ಆರ್ಡ್ರ ಎಲ್ಲ ಆರ್ಡ್ರ ಮಾಡಂಗಿ ಮತ್ತ ನಮ ಶಾಪರ್ ಆದ್ರಿ ಏನಿಲ್ಲಾ ತಿಂಗ್ಳಿಗೆ ಮೂವತ್ ಸಾವರ ತಗೋದ್ರ ನಾವು ಪೇಮೆಂಟ್ ಅಲ್ಲಾ ಪೆಟ್ರೋಲ್ ಖರ್ಚ ಎಲ್ಲ ಟ ಅವರ್ದ್ರೀ ನಾವವು ಹೆಂಗ್ರೆ ಈಗ ಗುತಿ ನಮ್ಗೆ ಎಷ್ಟ್ ಪಾರ್ಸಲ್ ಬೇಕತವ್ರೆ ಅಷ್ಟೇ ಯ ಕೊಡ್ತಾರೆ ಎಲ್ರ ಅವ್ರು ನಾವೇಏನ್ ನಮ್ಗೆ ಏನಷ್ಟ ಈಗ ಅವ್ರ ಎಷ್ಟ ಅಂದ್ರೆ ಅವ್ರರು ಎಷ್ಟ್ ಕೊಡ್ತಾರೆ ಎಷ್ಟ ಒಗೆ ಹದ್ಹದ್ದು ಸಾವರ ಆದ್ರಿ ತಿಂಗಳ ಮತ್ತ ನಾವ್ ಜಾಸ್ತಿ ಕೊಡ್ರಿ ನಾವು ಅಂತಂದ್ರ ಅವ್ರ ತಿಂಗಳಗ್ ಇಪ್ಪತ್ಲ್ಕ ಮೂವತ್ ಸಾವಿರ ಹಾಕಿಬೋದಿ ಆರಾಮ್ ಅವ ಮತ್ತ ಒಂದ್ಂದ್ ರೂಪಾಯಿ ಅಡ್ ಆ ಇಡ್ತಾವ್ರಿ ಚಿಲ್ಲರ್ ಅವ್ನು ಹಾಕಿ ಅಂದ್ರೆ ಎಲ್ಲ ಬ ಮೂವತ್ ಸಾವ ಬರ್ತವೋ್ರ ಆ ಕಡೆ ಕಡೆ ಅಲ್ಲ ಅಂದ್ರ ಆರಾಮ್ ಬರ್ತದೆ ಹಾ ರೀ
ಬೆಂಗ್ಳೂರು ನಾಮ ಜೋಡತು ನ ಕೇಳತ ರೇ
ಹಾ ರೀ ಹದ್ರೀಾ ರೀ ಹೌದ್ರಿ ಹೌದ್ರಿ ಕೇಳ್ರಿ ಎಲ್ಲ ಕೇಳ್ರಿ ಎಲ್ಲ ಚಲೋಾದ್ ನೋಡ್ರಿ ಎಲ್ಲಾ ಊಟದ ಜ್ಯವಸ್ತಿ ಎಲ್ಲಾ ಎಲ್ಲ ಚಲೋಾನೇ ಆದ್ರೆ ಅಲ್ಲಿ
ಹಾ ಇದು ಓಟಿನ ಬ್ಯಾಟ್ರಿ ಅದು ಬಾಳ ಟಂಚರ್
ಅ ಏನ್ ಹೇಳರಿ ನಮ ಖರ್ಚಿಗ್ ಬೇಕಾದ್ರೆ ಅಷ್ಟೇ ಮಾಡ್ಬೋದ್ರೀ ನಾವ್ ಖರ್ಚಿಗೆ ನಮ್ ಖರ್ಚಗ್ ಬೇಡ ಇದ್ರಾಗ ಇದ್ರಾಗ ತೋತ್ನ ಅಂದ್ರ ಏನ್ ಇಲ್ರರಿ ಈಜಿನೇ ಆದದ್ರಿ
ಯ
ಹೌದೌದ ಇದ ಮಾಡಮ್ಮ ಇದ ಮಾಡಮ್ಮ
ಯಾಕಂದ್ರ ಬಾಳ್
ಯ ಹೌದ್ರೀ ಬಾಳ ಯಾರನ್ರ ಅರ ಅದ ಅಲ್ಲ
ಹಾ ಇಲ್ಲೇ ನ ಮತ್ತ ಹೊಡದ್ರು ಮಾಡಿದ್ರ ಅಂದ್ರೆ ಆಯ್ತ ನಾ ಒಂದ್ ಫೋನ್ ಉಂಟ
ಹ ನಾನ್ ಹ ಸರಿ ತರ ಆಯ್ತು ಬ ಸ ಹಾ